ಬ್ರೋ ನಾ ಬರೋ ಏನ್ ಮಾಡ್ತಿದ್ದೀರಿ
ಸುಮ್ನೆ ಕುಂತಿದ್ದೆ, ಇವಾಗ್ ಗೇಮ್ ಮಾಡ್ತಿದ್ದೆ
ಹ ಬೋ ನಾವು ಹಂಗೆ ಕುೂತ್ಕೊಂಡಿವವಿ ಊಟ ಮಾಡ್ಕೊಂಡು ಊಟ ಆಯ್ತಾ ಬ್ರೋ? ಆಯ್ತು ಬ್ರೋ ಏನ್ ಊಟಕ್ಕೆ
ಊಟ ಅನ್ನ ಸಾರು
ಹೌದಾ ಬ್ರೋ
ಹಾ ಹಾ
ಮತ್ತೆ ಏನ್ ಬ್ರೋ ಏನು ಮಾಡ್ತೇವೆ ಮಾಡ್ಕೊಂಡಿರಾ ಈಗ? ಏ ಮಡಕ? ಬರೇ ಗೇಮ್ ಆಡ್ಕೊಂಡೆ ಕೂತಿರ್ತೀರಾ ಏನಾದ್ರು ಓದ್ತೀರಾ?
ಓದ್ತಿವಿ ಇವಾಗ ಇಂಜಿನಿಯರಿಂಗ್ ಮುಗಿದೆ.
ಮುಗೀತಾ ಬ್ರೋ?
ಹಾ ಇಂಜಿನಿಯರಿಂಗ್ ಮುಗೀತು.
ಅಂದರ ಯಾವದ್ರ ಮೇಲ ಇದ್ರಿ ಇಬ್ರು ಡಿಪ್ಲೊಮಾ ಮೇಲಾ ಅವರ ಪಿ ಯು ಸಿ ಮೇಲಾ? ಡಿಪ್ಲೊಮಾ ಮಾಡ್ಕೊಂಡು ಹೋದ್ರಾ ಅದೇ ಬ್ರೋ. ಹ ನಮ್ಮದುೂ ಅದೇ ಟೆಂತ್ ಕಂಪ್ಲೀಟ್ ಆಗಿತ್ತು ಬ್ರೋ?
ಹ ಹಾ
ಅದಕ್ಕೆ ನೆಕ್ಸ್ಟ ಯಾವ ಕೋರ್ಸ್ ತಗೋಂದ್ರೆ ಬೆಸ್ಟ್ ಇರುತ್ತೆ ಅಂತ ಹಾಗೆ ಕಾಲ್ ಮಾಡಿದ್ವಿ ಇಬ್ರೋ.
ಎಷ್ಟ ಪಾಯಿಂಟ್ ಬ್ರೋ ಟೆಂತು?
ಟೆಂತು ನೈಂಟಿ ಪರ್ಸೆಂಟೇಜ್ ಆಗಿದೆ ಬ್ರೋ ನಿಮ್ದು?
ಹಾ ನಂದು ಟೆಂತ್ ಕಮ್ಮಿ ಸೆವೆಂಟಿ ಟು ಬಂದಿತ್ತು.
ಹೌದ ಬ್ರೋ. ಏನ್ ಮಾಡಿದ್ರೆ ಬೆಸ್ಟು ಬ್ರೋ ನೆಕ್ಸ್ಟು. ಏ ಹಾಗೇನಿಲ್ಲ ಬಿಡಿ ಬ್ರೋ?
ಹಾ ಹ
ಅದೇ ಬ್ರೋ ಏನು ಮಾಡಬೇಕು ನೆಕ್ಸ್ಟು ಈಗ ಯಾವ್ದ ಕೋರ್ಸ್ ತೊಗೋನಂದರೆೆ ಬೆಸ್ಟ್ ಇರುತ್ತೆ ನೆಕ್ಸ್ಟು?
ಹಾ ಈ ಕೇಳಿದ್ರಾ?
ಅವರು?
ಮನೇಲಿ ಕೇಳಿದ್ರೆ ಯಾವ್ದ್ ಮನೇಲ್ಲ ಏನಂದರು?
ಮನೇಲ್ಲ ಒಂದ ಅದೇ ಬ್ರೋ ನೋಡಿ ಬ್ರೋ ನೋಡಿ ನಿವ್ಗೆ ಹೆಂಗ ಅನ್ಸುತ್ತಾ ನೀವು ಓದದು. ನಿಮ್ಗೆ ಯಾವದ ಇಷ್ಟ ಬರುತ್ತೆ ಓದೋಕೆ ಈಸಿ ಅನ್ಸುತ್ತೆ ಆತರ ತಗೊಂಡ್ ಓದಿ. ಸುಮ್ನೆ ಯಾವ್ದು ತಗೋಬೇಡಿ ಅಂತ ಹೇಳಿದರು ಆಮೇಲೆ ಕೆಲವೊಬ್ಬರು ಇನ್ಸ ತಳಿ ಬೆಸ್ಟ್ ಇರುತ್ತೆ ಅಂದ್ರು ಇನ್ ಕೆಲವರು ಡಿಪ್ಲೊಮಾ ಮಾಡಿ ಎಂದರು, ಕೆಲವರು ಐಟಿಐ ಮಾಡಿ ಅಂದ್ರು. ಹಂಗೆ ಅವರು ಎಲ್ಲಾ ಒಂದ ಒಂದ ತರಾ ಹೇಳ್ತಿದಿದ್ದಾರೆ ಒಟ್ಟ ಎಲ್ಲ ಒನನ ಆವ ಅವರಿಗೆ ಅನ್ಸುತ್ತೆ ಹಂಗ ಹೇಳ್ತಿದ್ದಾರೆ.
ಹಾ ಹಾ
ಅದೇ ಬ್ರೋ ಅದಕ್ಕೆ ಒಂದು ಮಾತ ಕೇಳೋ ಅಂತ ಹಂಗೆ ಮಾಡಿದ್ವಿ ಯಾವ ತೋನಂದೋರು ಬೆಸ್ಟ್ ಇರುತ್ತೆ ಅಂತ.
ಬ್ರೋ ಎಲ್ಲ ನಂದೇ ನೀ ಮುಂದೆ ಇಂಜಿನಿಯರಿಂಗ ಮಾಡಬೇಕಾ ಇದ ಯಾವತರಾ ಮುಂದೆ ಏನರ ಮೇಲೆ ಹೋಗಬೇಕು.
ಬ್ರೋ ನೆಕ್ಸ್ಟು ಅದೇ ಇಂಜಿನಿಯರಿಂಗ್ ಮಾಡಿದ್ರೂ ಯೂಸ್ ಇರುತ್ತಾ?
ಅಲ್ಲಾ ಬ್ರೋ ನಿನ್ ಗೋಲು ಇಂಜಿನಿಯರಿಂಗ್ ದಾ ಯಾವ್ ತರಾ ಅಂತ ಕೇಳದೇ.
ಅಂದರೆ ಬ್ರೋ ನಾವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದಿನಿ ಬ್ರೋ
ಹೂ ಹೂ
ಮತ್ತ ಅದೇ ಯಾವ ಕೋರ್ಸ್ ತೊಗೊಂಡ್ರೆ ಚೆನ್ನಾಗುತ್ತೆ ಅಂತ ಹೇಳಿ ಬ್ರೋ ಒಂದ್ ಸಲಾ?
ಬ್ರೋ ಅಂದ್ರೆ ನೀವು ನಂದ ಯಾವ ಡಿಪ್ಲೊಮಾ ಮಾಡಕ್ ಡಿಪ್ಲೊಮಾ ಮಾಡಿದ್ರರು ಬೆಸ್ಟ್ ಇದೆ.
ಹೌದಾ?
ಅಂದ್ರೆ ಯಾವ ತರ ಅಂದ್ರೆ ನೀನ್ ಇವಾಗಲೇ ಬರಿ ಡಿಪ್ಲೊಮಾ ಮಾಡಕೊಂಡು ಕೆಲಸಕ್ಕ ಹೋಗಬೋದು ನೀನು.
ಹಾ
ಅಂದ್ರೆ ಪರ್ಟಿಕ್ಯುಲರ್ ಬ್ಯಾಂಡ್ತಗೋ ಬ್ರೆಂಚ್ ತಗೋಬಹುದು.
ಹಾ
ಅಯ್ಯ ಗೊತ್ತಲ್ಲ ಸಿಗಲು ಬಾಯ್ ಎಲೇಟ ಮೆಕ್ಯಾನಿಕಲ್ ಈ ತರ ಈ ಹ್ಮ್ ಆಮೇಲೆ ಈ ತರ ಬ್ರಾಂಡೆಡ್ ತಗೊಂಡು ಎ ಬ್ರಾಂಡೆಡ್ ತಗೊಂಡು ಕೆಲ್ಸ ಅಂದ್ರೆ ನಿನ್ ಮುಂದೆ ಎಲ್ತನೂ ಮಾಡ್ಬೋದು ಅಂದ್ರೆ ಈ ಸೈನ್ಸ್ ಹೆಂಗ ತಕೊಂತಾರೆ ಅಂದ್ರೆ ಆ ಈ ಮುಂದೆ ಈಗ ಸೈನ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಗಿರ್ ಮಾಡಿದ್ರೆ ನೀನು
ಅಂ
ಬೇರೆ ಬೇರೆ ಕಾಲೇಜ್ ಎಲ್ಲ ಒಳ್ಳೆ ಟಾಪ್ ಕಾಲೇಜಸ್ ಎಲ್ಲ ನಿನೀನ್ಗೆಲ್ಲ ಸೀಟ್ ಸಿಗುತ್ತೆ ಇಂಜಿನಿಯಂಗ್ ಮಾಡಕ್ ಮುಂದೆ ಹೆಲ್ಪ್ ಆಗುತ್ತೆ
ಹ ಅದೇ ಬ್ರೋ ಮುಂದೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ ಒಂಚು ಒಳ್ಳೆ ಕಾಲೇಜ ಹುಡುಕ್. ಬೇಕು ಸುಮ್ಮನೆ ಯಾವವುದೋ ಕಾಲೇಜಿಗೆ ಜಾಯ್ನ್ ಆದ್ರರೆ ಅದೆಲ್ಲ ಸರಿ ಆಗಲ್ಲಲ್ಲ ಬ್ರೋ ಹಂಗಾಗಿಷ್ಟೇ.
ಅಂದ್ರೆ ಯಾವ್ ತರ ಗೊತ್ತ ಬ್ರೋ
ಅಂ.
ಏಯ್ ಈಗ ಈ. ಇಂಜಿನಿಯರಿಂಗ್ ಮಾಡ್ತಿರ ಅನ್ಕೊಂಡು ಒಂದು ಒಳ್ಳೆ ಕಾಲೇಜ್ ಮಾಡ್ತತಿರಾ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತಲ್ಲ.
ಹಾಂ ಬ್ರೋ
ಈಗ ನಿನ್ ಟೆಂತ್ತ್ತು ಅಂದ್ರೆ ಟೆಂತ್ ಮಾಡಿದ ಈಗ ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮಾ ಮಾಡಿ ಅದ್ರಲ್ಲಿ. ಸೊ ಆಮೇಲೆ ಕೆಲ್ಸಕ್ಕೆ ಹೋಗಬಹುದು.
ಹಾಂ
ನೀ ಡಿಪ್ಲಮಾ ಮಾಡಿದ್ರೆ ಬೆಸ್ಟೇ.
ಹೌದ ಬ್ರೋ ಅಂದ್ರೆ ಡಿಪ್ಲೊಮಾ ಮಾಡಿದ್ ಕೂಡ್ಲೆ. ಈಗ ನೆಕ್ಸ್ಟ್ ಇಂಜಿಯರಿಂಗ್ ಮತ್ ಜಾಯಿನ್ ಆಗಬೇಕು ಅಂತ ಏನ್ ಬೇಡ ಡೈರೆಕ್ಟ್ ಕೆಲ್ಸಕ್ಕೆ ಹೋಗೋುದಲ್ಲಾ ಬ್ರೋ.
ಹಾ ಕೆಲ್ಸಕ್ ಹೋಗ್ಬಹುದು ಅಂದ್ರೆ ಅದ್ರ ಮೇಲು ಕೆಲ್ಸ ಸಿಗುತ್ತೆ.
ಹಾಂ ಹಾ.
ನಿ ಇಂಟರ್ನ್ಶಿಪ್ ಮಾಡ್ತೇ ನೋಡು.
ಹಾಂ ಬ್ರೋ
ಹ್ಮ್ ಆತರ. ಅದು ಡಿಪ್ಲೊಮೋ ಚೆನ್ನಾಗಿದೆ ಆತರ ಏನಿಲ್ಲ. ಅಂದ್ರೆ ಯಾವ್ ತರ ಅಂದ್ರೆ ಡಿಪ್ಲೋಮದಲ್ಲಿ.
ಹಾಂ.
ಹಾಂ ಅಂದ್ರೆ ನೀನು ಸ್ಕಿಲ್ಸ್ ಗಳು ಕಲ್ಕೋತಿಯ.
ಹಾಂ
ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯಾವಾವ ತರ ಮಾಡ್ಬೇಕು ಅಂತ.
ಹಾಂ.
ಅಂದ್ರೆ ಇವೆಲ್ಲಾ ಬಾಳ ಮುಂದೆ ಯೂಸ್ ಆಗುತ್ತೆ. ಅಂದ್ರೆ ಡಿಪ್ಲೊಮಾ ಮಾಡೋದ್ರಿಂದ.
ಹಾಂ.
ಇವಾಗ ನೀನು ಏನಂದ್ರೆ ಮುಸಪ. ಪ್ರಾಕ್ಟಿಕಲ್ಲ್ಲ ಎಲ್ಲ ತಿಳ್ಕೋತಯಾ ಅಂದ್ರೆ ಎಲೆಕ್ಟ್ರಿಕಲ್ ತಗೊಂಡ್ರೆ ಈ ಕನೆಕ್ಷನ್ಸ್.
ಹಾಂ.
ಕ ಕಂಪ್ನಸ್ ಗಿಪನಿಸ್ ಜೈನ್ ಆದಾಗ.
ಹಾಂ.
ಇವೆಲ್ಲ ಯೂಸ್ ಆಗುತ್ತೆ ಇನ್ ಸೈನ್ಸ್ ಮಾಡಿದ್ರು. ಚನ್ನಾಗಿದೆ ಸೈನ್ಸ ಆ ತರ ಏನಿಲ್ಲ.
ಅಂ ಹಾ.
ಸೈನ್ಸ್ ತಗೊಂಡ್ರೆ ನೀನ್ ಪಿ ಸಿ ಎಂ ಬಿ
ಹಾ
ಪಿ ಸಿ ಎಮ್ ಜಿ ಯಿಂದ ಬರುತ್ತೆ
ಹಾ
ಪಿ ಸಿ ಎಂ ಬಿ ಅಂತಂದ್ರೆ ಈ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಸ್ ಬಯಲಾಜಿ ಜೊತೆ ಗೊತ್ತಲ್ಲ ನಿಮ್ಗೆ
ಸಾ ಬ್ರೋ ಗೊತ್ತದ
ಆಮೇಲೆ ಸಿ ಬಯಲೋಜಿ ತಗೊಂಡ್ರೆ ನೀಟು ಬರಿಬೋದು ನೀವು
ಹಾ
ಆಮೇಲೆ ಬರೀ ಸಿ ಪಿ ಸಿ ಎಂ ಸಿ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ನೀನ್ ಬರೀ ಇದನ್ನ ಇಂಜಿನಿಯರಿಂಗ್ ಮಾತ್ರ ಹೋಗೋಕ ಆಗೋದು ಅಂದ್ರೆ ಪಿ ಸಿ ಎಂ ಅಷ್ಟೇ ಇಂಜಿನಿಯರಿಂಗ್ ಮಾತ್ರ ಹೋಗಕ್ ಆಗೋದ ನೀನು
ಹಾ
ಹ್ಮ್ ಇದು
ಹಾ ಹಾ
ಅಷ್ಟೇ
ಹೌದಾ ಬ್ರೋ ಅಂದ್ರೆ ಡಿಪ್ಲೊಮಾದ್ರರು ಬೆಸ್ಟ್ ಅನ್ಸುತ್ತೆ ಅಲ್ಲಾ
ಹ್ಮ್ ಅದು ಇಂಜಿನಿಯರಿಂಗ ಮಾಡ್ತೇನಿ ಅದು ಚೆನ್ನಾಗಿದೆ ಡಿಪ್ಲೋಮಾ ಕೆಲ ಡಿಪ್ಲೊಮಾ ಕಷ್ಟ ಅಂತಾರೆ
ಹಾ
ಈ ಸೈನ್ಸ್ ಅಷ್ಟೊಂದು ಈಸಿ ಏನಿಲ್ಲ ಅದ ಓದಿರಿ ನಿನ್ನ ನೈಟಿ ಬಂದಿದ್ದಲ್ಲ ಪರವಾಗಿಲ್ಲ ಓದ್ಬೋದು
ಹೌದಾವ್ರಾ.
ಈ ಸೈನ್ಸ. ಚೆನ್ನಾಗಿ ಇದೆ ಬ್ರೋ ನೀನ್ ಆಮೇಲೆ ಈಗ ಬಯೋಲಾಜಿ ತಗೊಂಡ್ರೆ ಪಿ ಸಿ ಎಂ ಬಿ ತಗೋತಿ ಅನ್ಕು.
ಹ್ಮ್.
ಅಗ್ರಿಕಲ್ಚರ್ ಫೀಲ್ಡ್ ಹೋಗಬದು ನೀನು.
ಸಾ ಬ್ರೋ ಅಗ್ರಿಕಲ್ಚರ್ ಫೀಲ್ಡು ಮೆಡಿಕಲ್ ಫೀಲ್ಡಸ್ ಇದೆ. ಬಟ್ ಆ ಥರ ಎಲ್ಲ ಹೋಗ್ಬೋದು..
ಮತ್ತೆ ಇದ್ರಲ್ಲಿ ವೇ ಇದು ವೇಜ್ ಜಾಸ್ತಿ ಇದೆ.
ಹಾ.
ಡಿಪ್ಲೊಮಾ ಮಾಡೋದ್ರಿಂದ ಒಂದು ಸ್ವಲ್ಪ ಬೇಗ ಯೂಸ್ ಆಗುತ್ತೆ ಹೇಲ್ಪು.
ಹಾ.
ಈ ಸೈನ್ಸ್ ಮಾಡೋದ್ರಿಂದ. ನೀನ್ ಮುಂದೆ ಒಂದ್ ಏನಾದರು ಮಾಡಲೇಬೇಕು ಈಗ ಸೈನ್ಸ್ ಮಾಡತಿಯಾ ಅನ್ಕೋ.
ಹಾ.
ಮುಂದೆ ಏನಾದ್ರು ಇಂಜಿನಿಯರಿಂಗ್ ಅಂದ್ರೆ ಈ ತರ ಮಾಡ್ಲೇಬೇಕು.
ಹೌದಾ.
ಬಿ ಸಿ ಯ ಬಿ ಕಾ ಮು.
ಹಾ.
ಇಂಜಿನಿಯರಿಂಗ್ ಒಂದ್ ಏನಾದ್ ಈ ತರ ಮಾಡ್ಲೇಬೇಕಲ್ಲಾ. ಹ್ಮ್ ಈ ತರಾ.
ಮತ್ತ ಬ್ರೋ ನಿಮ್ಮ ಹೆಂಗಿತ್ತು ನಿಮ್ಮದು ಅಂದರೆ ಡಿಗ್ರಿ ಲೈಫು.
ಡಿಗ್ರಿ ಲೈಫ್ ಎಂಜಾಯಿಂಗ್ ಚೆನ್ನಾಗಿ ಮಾಡಿದೀವ ನಾವ.
ಹೌದಬ್ರೋ ಹಾಂ.
ಅದೇ ಅದೇ.
ಹೌದ ಹೌದು ಮತ್ತೆ
ಮತ್ತೆ.
ಏನಿಲ್ಲ ಬ್ರೋ ಅದೇ ಹೇಳ್ಬೇಕು ನೋಡಿ ಏನಾದ್ರು ಹೇಳಿದ್ರೆ ಕೇಳ್ತೀವಿ.
ಬ್ರೋ ಏನ ಇಲ್ಲ ಅಂದ್ರೆ ನೀನು. ಇಂಜಿನಿಯರಿಂಗ್ ಮಾಡ ಸೈನ್ಸ್ ಮಾಡೋದಿಂದ ಜಾಸ್ತಿ ದಾರಿಗಳ ಇದೆ ಅಂತ ಅಷ್ಟೇ.
ಹಾ.
ಹ್ಮ್.
ಹಾಂ ಬ್ರೋ ಅದೊಂದ್ ಅಡ್ವಾಂಟ ಸ್ಟೇಜಸ್ ಇದೆ ಅಂದರೆ ಸೈನ್ಸ್ ಮಾಡಿದರೆ ಅಟ್ಲೀಸ್ಟ್ ಒಂಚೂರು ಸುಮಾರು ಕೆಲ್ಸಕ್ಕೆ ಹೋಗ್ಬೋದು
ಅಂದ್ರೆ ಸೈನ್ಸ್ ಮಾಡದ್ಮೇಲೆ ನೀನು ಸೈನ್ಸ್ ಮಾಡಿದ್ರೆ ಮುಂದೆ ಏನಾದ್ರೂ ಹೆಲ್ಪ್ ಹೆಲ್ಪ್ ಆಗುತ್ತೆ ಮುಂದೆ ಏನಾದ್ರು ಒಳ್ಳೆ ಜಾಬ್ ಗಳಿಗೆ ಹೋಗ್ಬಹದು ನೀನು
ಹಾಬ್ರೋ
ಹಾ
ಡಿಪ್ಲೊಮಾದಲ್ಲೂ ಕೋರ್ಸಸ್ ಇದೆ ಅನ್ಸುತ್ತೆ ಅಲ್ಲಾ ಬ್ರೋ
ಹಾ ಡಿಪ್ಲೊಮಾದದಲ್ಲಿ ಇದೆ
ಹಾ
ಅದು ಡಿಪ್ಲೊಮಾ ಅ ಪ್ಯೂರ್ ಇದು ಇಂಜಿನಿಯರಿಂಗ್ ಬೇಸ್ಡು
ಹೌದಾ ಯಾವ ಕೋರ್ಸ ಆದ್ರರು ಅದು ಬೈ ಮಾಡ್ಬೋದು
ಹಾ ನೀಂದ್ರೆ ಎಲೆಕ್ಟ್ರಿಕಲ್ ಸಿವಿಲ್ ಅದೆ ಎಲ್ಲಾ ಯಾವ ಕೊರ್ಸು ಬೇಕಾರ ತಗೋಬಹುದು
ಹೌದಾ ಬ್ರೋ
ಹ್ಮ್
ಮತ್ತೆನ ಬ್ರೋ
ಮತ್ತೇನಿಲ್ಲಾ
ನಿಮ್ದ ಯಾವ ಕೋರ್ಸ್ ತಗೊಂಡಿದ್ದೀರಿ ಬ್ರೋ
ಹಾ ಹಾ
ನೀವು ಯಾವ ಕೋರ್ಸ್ ತಗೊಂಡಿದ್ರಿ ಡಿಪ್ಲೊ
ನಾನು ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕ್ ಲ್ಲು
ಹೌದ ಬ್ರೋ ಚೆನ್ನಾಗಿದೆಯೇ ಬ್ರೋ ಎಲೆಕ್ಟ್ರಿಕಲ್ಲು, ಹೌದಾ
ಹ್ಮ್ ಇವಾಗ ನಾನು ಎಂ ಎ ನಂದು
ಎಲ್ಲಾ ಮತ್ತ ಈಗ ಸಾಪ್ಟ್ವೇರ್ ಸಾಫ್ಟ್ವೇರ್ ಅಂತಾರಲ್ಲ ಬ್ರೋ,
ಇಲ್ಲ ಇಲ್ಲ ಎಲೆಕ್ಟ್ರಿಕಲ್ ಫುಲ್ ಹಾರ್ಡ್ ವೇರ್
ಅಲ್ಲ ಅಂದ್ರೆ ಸಾಫ್ಟ್ವೇರ್ ಓದ್ರಿ ಬೆಸ್ಟ್ ಇರುತ್ತೆ ಎಲ್ಲ ಸಾಫ್ಟವೇರ್ ಜಾಬ್ ನೋಡ್
ಇಲ್ಲ ಇಲ್ಲ ಈ ಸಿ ಈಸಿ ಸಾಪ್ಟ್ವೇರ್ ಎರಡದಲು ವ್ಯಾಲಿವ ಇದೆ ಪ್ರಾಕ್ಟಿಕಲ್ ಮಾತ್ರ ಹಾರ್ಡ್ವೇರ್
ಹ್ಮ
ಹಾ ಹಾ
ಅಂದ್ರೆ ಸಿ ಎಸ್ ತಗೋಂಡರೆ ಬೆಸ್ಟ್ ಇರುತ್ತೆ ಎಲ್ಲರೂ ಹಂಗೆ ಹೇಳ್ತಾರಲ್ಲ ಸಿ ಎಸ್ ಸಿ ಎಸ್ ಸಿ ಎಸ್,
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಬರ್ಬೇಕು
ಹಾ
ಸಾಫ್ಟ್ವೇರ್ ಎಲ್ಲಾ ಬರ್ಬೇಕು
ಹಾ
ನೇಟ ಎಂಟ ಅಲವಾ
ಹಾ
ಇನ್ನೆ ಪಿ ಯು ಗಿಯು ಇ ಮಾಡ್ ಮುಂದೆ ಯೂಸ್ ಆಗುತ್ತಲ್ಲ ಆ ಟೈಮಲ್ಲಿ ಕಲಿಸ್ತಾರೆ. ಪಿ ಸಿ ಎಂ ಸಿ ತಗಂಡೆ.
ಹಾ
ನೀವ್ ಸಿ ಎಸ್ ತಗಂಡ್ರು ಸ ಇದೇ ಬ್ರೋ ಸಿ ನೀವೇ ಇನ್ನ್ ಯಾವನ್ದ್ರೆ ನೀನು ಸ್ವಲ್ಪ ನೋಡ್ಕೊಂಡು ಎಲ್ಲ ತಗೋಬೇಕು.
ಹಾ
ಮತ್ತೆ ಮತ್ತೆ ಓದಕ್ಕ ಆಗಲ್ವಲ್ಲಾ
ಹಾ ಬ್ರೋ ಆಗಲ್ಲ ಒಂದ್ಸಲಿ ಓದದೇ ಕಷ್ಟ ಆಗೈ ಹಾ
ನನ್ ಫ್ರೆಂಡ್ಸ್ ಇದ್ರಲ್ಲಾ
ಹಾ
ಏನಂತ ಹೇಳ್ತಿದ್ರು ಗೊತ್ತಾ.
ಏನ್
ನಾನು ಡಿಪ್ಲೊಮಾ ಮಾಡ್ಬೇಕಿತ್ತು ಸ್ಕಿಲ್ಸ್ ಎಲ್ಲ ಕಲ್ತ್ಕೋತಿದಿದ್ದಿ ಅಂತಂದ್ರು.
ಹೌದಾ
ಹ್ಮ್ ಏ ಬ್ರೋ
ಹಾ ಬ್ರೋ ಹೇಳಿ
ನನ್ ಫ್ರೆಂಡ್ಸ್ ಇದ್ರಲ್ಲ
ಹಾ
ಅವ್ರ್ ಏನಂದರು ನನ್ಗ್ ಡಿಪ್ಲಮ ಮಾಡಿದೆನ ನಂಗ್ ಸ್ವಲ್ಪ ಅವ್ರು ಎಲೆಕ್ಟ್ರಿಕಲ್ ಇದ್ರಲ್ಲಾ.
ಹಾ
ನಮಿಗ್ ಡಿಪ್ಲೋಮಾದಲ್ಲಿ ಹೇಳ್ ಕೊಟ್ಟಿದ್ರು.
ಹಾ
ಅವ್ರಿಗೆ ಫುಲ್ ಸೈನ್ಸ್ ಅಲ ಅವ್ರಿಗೆ ಅಷ್ಟೊಂದ್ ನಾರ್ ಅಷ್ಟೊಂದ್ ಗೊತ್ತಿರ್ಲಿಲ್ಲ.
ಹಾ
ಇವಾಗ್ಲೆ ಹೇಳ್ತವ್ರ್ ಏನಂತ್ ತಾ ಅಂದ್ರೆ ನಾವು ಡಿಪ್ಲೋಮಾ ಮಾಡಿದಿವ್ ಸ್ವಲ್ಪ ಕಲ್ಕೋತಿದ್ವಿ ಅಲ್ಲ ಡೀಪ್ ಆಗ್ ಹೇಳ್ ಕೊಟ್ಟ್ ರಲ್ಲಾ ಈ ಡಿಪ್ಲೋಮದೆಲ್ಲ
ಹಾ
ಇದ್ರು ಬೇಸಡ್ ಬಗ್ಗೆ ಆದರಿಂದ ಹ್ಮ್ ಅದಕ್ಕೆೇ ಇವ್ಳ್ ಹುಡುಗ್ರೆಲ್ಲಾ ಫ್ರೆಂಡ್ಸ್ ಎಲ್ಲಾ ಹೇಳ್ತಿದ್ರ್ ಆತರ.
ಹಾ
ಇವಾಗ್ ಏನ್ ಪ್ರಾಬ್ಲಮ್ ಇವಾಗ್ ಎಲ್ಲಾ ಇಲ್ಲ್ ಎಲ್ಲಾರ್ದು ಮುಗ್ದಿದೆ ಇಂಜಿನಿಯರಿಂಗು
ಹಾ
ತ್ತೆ ಬ್ರೋ ನೀನು ಒಂದ್ ಸ್ವಲ್ಪ ಮನೆಯರ್ನ್ನ ಕೇಳು.
ಹಾ
ಸರಿ ನಾ ಮನೆಯರ್ನ ಕೇಳು ಒಂದ್ ನಾವ್ ಹೇಳದ್ಮೇಲೆ ಡಿಪೆಂಡ್ ಆಗ್ಬೇಡ.
ಹಾ ಇಲ್ಲ ಮನೇಲ್ ಕೇಲ್ಲೇಬೇಕ್ ಯಾಕೆಂದ್ರೆ ಅವ್ರೆ ಅಲ್ಲ ಓದ್ಸೋದು ಮನೆಯರೆ.
ಹಾ
ನೀನ್ ಯಾ ಕೆ ಮಾಡು ಅಂದ್ರೆ ಇವಾಗ ಅವ್ರ ಮನೆಯ ಮು ಕೇಳಿ ನಾವ್ ಸಾಯಿಷೊಂಡ್ ಕೊಡ್ಬೋದ್ ಅಷ್ಟೇ
ಹಾ ಅಂದ್ರೆ ಸಜೆಷನ್ ಕೇಲ್ಲೇಬೇಕಲ್ಲ ಬ್ರೋ.
ಹ್ಮ್ ಅಂದ್ರೆ ಇವ ಅದುಕ್ ನೀನು ಓದಲ್ಲ ನಿನಿಗ್ ಬಿಟ್ಟಿದ್ ಅದ್ರಿಂದ
ಹಾ
ಹ್ಮ್ ಮನೆ ಕಡೆ ಚೆನ್ನಾಗಿದ್ದಾರಾ
ಹೌರ
ಮನೆ ಕಡೆ ಎಲ್ಲಾ ಚೆನ್ನಾಗಿದ್ದಿರಂದೆ
ಹಾ ಬ್ರೊ ಚೆನ್ನಾಗಿದಾರೆ ನಿಮ್ ಕಡೆ
ನಮ್ ಕಡೆ ಚೆನ್ನಾಗಿದ್ದರೆ ಬ್ರೊ ಮತ್ತೆ ಸಿಕ್ತಿಂದ ಬ್ರೊ ಊರಿಗ್ ಬರ್ತಿಲ್ಲ
ಹಾಂ ಬ್ರೊ ಸರಿ ಬ್ರೊ ಮಲ್ಕೊಳಿ ಬ್ರೊ ಹಾಂ ಬ್ರೋ ಸರಿ